ಪ್ರತಿ ಸಲ ನಮಸ್ಕಾರ ಅಂತೇಳಿ ನನ್ ತಲೆ ತಿಂತೀರಾ. ಸಂಪ್ರದಾಯ ಸಂಪ್ರದಾಯ ನೀವು ಯಾವ ದೇಶದವರು.
ನಾವು ಇಂಡಿಯಾ ದೇಶದವ್ರು.
ಭಾರತ ದೇಶ ಯಾಕೆ ನೀವು ಈತರ ನಿಮ್ಮ ದೇಶನೇ ನಿಮಗೆ ಕರೆಕ್ಟ್ ಆಗಿ ಗೊತ್ತಿಲ್ವಾ.
ಇಲ್ಲ ಇಲ್ಲ ಹಂಗೆ ಆಂಗ್ಲ ಭಾಷೆ ಬಂದ್ಬಿಡುತ್ತೆ ಏನ್ ಮಾಡೋದು.
ಹಾ ಹ ಹ.
ಹ ಅವಾಗ ಮಾತನಾಡುವಾಗ ಮಧ್ಯದಲ್ಲಿ ನೀವು ಬಿಟ್ಟು ಹೋದ್ದಲ್ಲ.
ಅಂದ್ರೆ ಆಗ್ಲೇ ಮಾತಾಡದ್ನಲ್ಲ ಅವ್ರೇನ ನೀವುನು .
ಇಲ್ವಾ.
ಅಯ್ಯೋ ನನ್ಗ್ ಗೊತ್ತೇ ಆಗ್ಲಿಲ್ಲ ನೋಡಿ.
ನೋಡಿಲ್ಲ ನೀವು ನೀವು ನನ್ನ ಧ್ವನಿ ಕೇಳಿಸಿಕೊಳ್ತಿದ್ದೀರ ಅಷ್ಟೆ ನಿಮ್ಗೆ
ಹಾ ಹಾ ನಿಮ್ದ್ ಹಿಂಪಾದ ಧ್ವನಿ ಇನ್ ಮುಂದೆ ಈ ಧ್ವನಿನ ನನ್ನ ಜೀವನದಲ್ ಲಿ ಯಾವತ್ತೂ ಮರ್ಯಾದೆ ಇಲ್ಲ ಬಿಡಿ.
ಹೌದೌದು ಬಿಡಿ ನೀವು ನನ್ ಹೊಗಳಗ್ಬೇಡಿ ನಾನು ಬಿದ್ದು ಹೋಗ್ತೀನಿ ಮರದ ಮೇಲೆಯಿಂದ.
ನನಗೆ ಗೊತ್ತು ನೀವು ಹೋಗುಳಿದ್ರೆ ಮೇಲಿ ಇರೋರು ಕೆಳಗಡೆ ಬಂದ್ಬಿಡ್ತೀರ ತ ಅದಿಕ್ಕೆ ಹೋಗುಳ್ತಿದಿನಿ.
ತು ಹೋಗಳ್ಬೇಡಿ ನಾನೇ ನಿಮಗೆ ಹೇಳ್ತಿದ್ದೀನಿ ನೀವು ಇದನ್ನು ಜಾಸ್ತಿ ಮಾಡಿದರೆ ಕಪಾಳ ಕೆಳ
ಪರವಾಗಿಲ್ಲ ನಿಮ್ಮ ಸ್ನೇಹಿತೆ ನಿಮ್ಮ ಜೊತೆಯಲ್ಲಿ ಕುಳಿತುಕೊಂಡಿದ್ದಾಳೆ ಹೋಗ್ಲಿ ಎರಡು ಬಾರಿಸಿ ಕಪಾಳಕ್ಕೆ.
ನನ್ನ ಸ್ನೇಹಿತೆ ನನ್ನ ಜೊತೆ ಮಾತನಾಡುವುದಿಲ್ಲ.
ಹಾ ಹಪ್ಲ ಹಪ್ಲ ಸ್ನೇಹಿತೆ.
ಯಾಕೆ ಅಂದ್ರೆ.
ಹ್ಮ್
ಹಾ ಅದು ಹೇಳ್ಬಾರ್ದು ಬಿಡಿ ಅದು ನಮ್ಮ ಮಧ್ಯದಲ್ಲಿರುವುದು ಬೇರೆಯವ್ರಿಗೆ ಯಾಕೆ ಹೇಳಬೇಕು ಬಾಾಸಿ ಅಂತ ಎಂತ ಸಿಗೇನೆ
ಪರವಾಗಿಲ್ಲ ಈ ಇವತ್ತಿಂದ ನಾನು ನಿಮ್ ಸ್ನೇಹಿತೇನೆ ಹೇಳಿ ಪರವಾಗಿಲ್ಲ
ಪರವಾಗಿಲ್ಲ ನೀವು ಬಿಡಿ ನಾನ ಏನೋ ಕೇರ್ಬೇಕಂತ ನೀ ಕರೆ ಮಾಡಿದರೆ ನೀವ್ ಯಾಕೆ ಬೇರೆ ಕಡೆ ಮಾತನಾಡುತ್ತಿದ್ದೀರಿ
ಆಯ್ತಾ ಕೇಳಿ ಮತ್ತೆ ಏನ್ ವಿಷ
ನಾನು ಕೇಳಿದೆ ಅಲ್ಲ ವಾ ನಿಮಗೆ ಕಬಡ್ಡಿ ಇಷ್ಟತಾನ ಇಲ್ಲ ಬೇರೆ ಯಾವ್ದಾದ್ರು ಆಟ ಇಷ್ಟತಾನ ಅಂತ
ಕಪಟಿ ಇಷ್ಟಾನೆ ಹಾ ಕಬಡ್ಡಿ ಆಟ ಇಷ್ಟ
ಇಷ್ಟ ಕಬಡ್ಡಿ ಇಷ್ಟ ಅನಾ ನೀವು ಕಬಡ್ಡಿ ಪ್ರಿಯರಾ
ಹಾ ಆಡ್ತಿದ್ದೆ ಸ್ಕೂಲ್ ಅಲ್ಲಿ
ನೀವು
ಹಾ ಶಾಲೆಯಲ್ಲಿ
ಆ ನೀ ನಿಮ್ಮ ಮೆಚ್ಚಿನ ಆಟಗಾರರು ಯಾರು ನಿನ್ ಹಾಡುಗಾರರು
ಹಾಡುಗಾರರಾ
ಹ ನೀವು ನೀವು ಹಾಡು ಚೆನ್ನಾಗ್ ಆಡ್ತೀರಾ
ಹಾ ಆಡ್ತೇನೆ ಒಂದು ಕಾಲದಲ್ಲಿ ಆಡ್ತಿದ್ದೆ ಹೀಗೆಲ್ಲ
ಯಾರು ಒಂದು ಕಾಲದಲ್ಲಿ ನಿಮಗೆ ಪ್ರಿಯವಾದ ಹಾಡುಗಾರರು
ಅಂದ್ರೆ
ನನಗಾದರೆ ಎಸ್ ಪಿ ಬಾಲಸುಬ್ರಹಮಣ್ಯಂ
ಹಾ ಅರೇ
ಅವರು
ಅವರ ಹಾಡುಗಳೆಂದರೆ ನನಗೆ ತುಂಬಾ ಇಷ್ಟ
ನನಗೂ ತುಂಬಾ ಇಷ್ಟ ಅವರು ಎಷ್ಟು ಚೆನ್ನಾಗ್ ಆಡುತ್ತಾರಲ್ವಾ
ಹಾ ಪಾಪ ಅವರು ನಿಧನರಾದರಲ್ಲವೇ ಆಗ ತುಂಬಾ ದುಃಖ ದುಃಖ ಪಟ್ಟಿದ್ದೆ
ನಾನು ತುಂಬಾ ದುಃಖ ಪಟ್ಟಿದ್ದೆ ಈ ತರಹದ ಗಂಟಲು ಇನ್ನು ಎಲ್ಲಿ ಬರುವುದಿಲ್ಲ ಇನ್ನು ಯಾರಿಗೂ ಕಟ್ಟುವುದಿಲ್ಲ ಈ ತರಹದ
ಹಾ ಮತ್ತೆ ಈ ತರ ಆಾಡು ಆಡು ರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯವೇ ಇಲ್ಲ
ಇಲ್ಲಿ ಬಿಳಿ ಇಲ್ಲಿ ಬಿಡಿ ಈಗ ಅವರಖಿ ಅವರು ನೆನೆಸಿಕೊಂಡು ಈಗ ಏನು ಮಾಡಬೇಕು ಇನ್ನು ಮತ್ತೆ ಮತ್ತೊಂದು ಪ್ರಶ್ನೆ ಕೇಳಲು ಇಷ್ಟಪಡುತ್ತೇನೆ ನಾನು
ಹಾ ಕೇಳಿ ಕೇಳಿ ನೀವ್ ಕೇಳದ ಹೆಚ್ಚ ನಾವ್ ಹೇಳದ ಹೆಚ್ಚ
ಹೌದೌದು ನೀವು ಅವಾಗೆ ನೀವು ಹ ಮೊನ್ನೆ ಒಂದು ದಿನ ನನ್ನನ್ನು ಒಂದು ಪ್ರಶ್ನೆ ಕೇಳಿದಾರಲ್ಲವಾ ನಿಮ್ಗೆ ಮುಜುಗರೆ ಅಂತ ಅಂತ ಹೇಳಿ ನನಗೆ ಆಗ ತುಂಬಾ ಸಂತೋಷ ಆಯ್ತು ನೀವು ಬಾಯ್ ಬಿಟ್ಟೊಂದ್ ಮಾತ್ ಮಾತಾಡಿದ್ರಲ್ಲ ಅಂತ
ಹಾ ಹಾ ಹೌದಾ
ಹ ನೀವು ತುಂಬಾ ಹ ಒೊಳ್ಳೆಯವರು
ಹಾ ಅದು ಗೊತ್ತು ಬಟ್ ನೀವ್ ಹೇಳ್ದಾಗ ಇನ್ನು ಖುಷಿ ಆಯ್ತು
ನಿಮ ನಿಮ್ಮ ಖುಷಿ ನನ್ನ ಖುಷಿ
ಓ ಓ ಹ ನನ್ನ ಹೃದಯಕ್ಕೆ ಒಂದೇ ಸಲ ತಾಗಿ ಬಿಡ್ತೆ ಈ ಮಾತು
ನೀನ್ನ ಹೃದಯ ಹೊಡೆದು ಹೋಗ್ಲಿ
ಬೇಡ ಬೇಡ ಹೃದಯದಲ್ಲಿ ವಾಸ ಮಾಡುತ್ತಿರುವವರು ಇದ್ದಾರೆ
ಯಾರು
ಹಂಗೆ ಇದ್ದಾರೆ ನಿಮಗೆ ಯಾಕೆ ಬೇಡ್ದ ವಿಷಯ ಈಗ ಹೇಳಿ ಮುಂದಿನ ವಿಷಯ ಏನಂತ
ಅಕಿ ನಿಮ್ಮ ಹೃದಯದಲ್ಲಿ ಸ್ಥಳವಿದೆ
ಎಷ್ಟ ಎಷ್ಟು ಜನ ಅಂತ ನಾನು ಹೇಳಿಲ್ಲ ಹೃದಯದಲ್ಲಿ ವಾಸವಾಗಿ ಇದ್ದಾರೆ ಅಂತ ಹೇಳಿದೀನಿ
ವಾಸವಾಗಿದ್ದಾರೆ ಅಂದ್ರೆ ಜಾಗ ಇರುತ್ತಲ್ವಾ ಎಷ್ಟು ಜನ ವಾಸವಾಗಿದ್ದಾರೆ ಅದರಲ್ಲಿ
ಅದು ಒಬ್ಬರಿಗೆ ಮಾತ್ರ ಸಾಧ್ಯ ಬೇರೆ ಯಾರಿಗೂ ಅಲ್ಲ
ಒಬ್ರಗೇನ ಅವ್ರಗ್ ಭಯ ಆಗಲ್ವಾ
ಇಲ್ಲ ಇಲ್ಲ ನಾನಿದ್ದೀನಲ್ಲಾ ನಾ ಇದ್ಮೇಲೆ ಅವರಿಗ ಏನಕ್ ಭಯ ಆಗುತ್ತೆ
ಹೊರಗಡೆ ಇರ್ತೀರಾ ಒಳಗ ಹೃದಯದ
ನಾನು ಆಗಾಗ ಒಳಗೆ ಹೋಗಿ ಮಾತನಾಡಿಸಿಕೊಂಡು ಬರುತ್ತೇನೆ
ಈಗ ಹೋಗಿ ನನಗೆ ತೋರಿಸಿ ಹೆಂಗ್ ಹೋಗುವುದಂತ ನಾನು ನನ್ನ ಹೃದಯದಲ್ಲಿ ಒಬ್ಬರನ್ನ ಇಟ್ಕೊತೀನಿ
ನಿಮಗೆ ಯಾಕೆ ತೋರಿಸಬೇಕು ಈಗ ನೀವ ಏನೋ ಮುಂದಿನ ಪ್ರಶ್ನೆ ಕೇಳ್ತಿದ್ರಲ್ಲ ಕೇಳಿ ಇದಕ್ ಯಾಕೆ ಈ ತರ ಬಂದ್ರಿ ಈ ದಾರಿ ಯಾಕ ಬಂದ್ರಿ.
ಳ್ಳಿ ಈ ತರ ನಾನು ಕೇಳಿರುವುದಕ್ಕೆ ನೀವು ನನ್ನನ್ನು ಬೈಯುತ್ತ ಉತ್ತರ ಕೊಟ್ಟ ದು ನನಗೆ ತುಂಬಾ ಬೇಜಾರಾಗುತ್ತೆ
ಬೈಯಕ್
ನೋಡಿ ನೀವು ಹೆಂಗೆ ಹೇಳುತ್ತಿದ್ದೀರೋ ಹೆಂಗೆ ಹೇಳುತ್ತಿದ್ರೆ ನ ನಿಮಗೆ ಯಾಕೆ ಬೇಕಿತ್ತು ಹಂಗಂದ್ರೆ ನನಗೆ ಬಾದೆ ಆಗಲ್ವಾ
ಬಾಧೆ ಆಗಲ್ಲ ಅದು
ಯಾಕೆ ನಗ್ತಿದ್ದೀರಾ ನಾನ್ ಇಷ್ಟ
ಇಲ್ಲ ಇಲ್ಲ ಇಲ್ಲ ಹಾ ಆಯ್ತು ಆಯ್ತು ಹಂಗೆ ನನಗೆ ನಿಮ್ಮ ಹಿತಧ್ವನಿ ಕೇಳಿ ನಗೂ ಬರುತ್ತಿದೆ ನೋಡಿ ನಿಮ್ಮ ಧ್ವನಿಯಿಂದ ನನ್ನ ಮುಖದಲ್ಲಿ ನಗು ಮೂಡುತ್ತಿದೆ ಅದಕ್ಕೆ ನೀವು ಸಂತೋಷ ಪಡ್ಬೇಕು
ನನ್ನ ಧ್ವನಿಯಿಂದ ಅಲ್ಲ ನಿಮ್ಮ ಕೋಟ್ಟಡೆಯಲ್ಲ ಯಾರು ವಿಚಿತ್ರವಾದ ಕೋತಿ ಒಂದು ಕೆಲಸ ಮಾಡುತ್ತಿದ್ದದೆ ಅದಕ್ಕೆ
ನಮ್ಮ ಕೊಠಡಿಲಿ ಕೋತಿಗಳಿಲ್ಲ ಇಲ್ಲ ನನ್ನ ಸ್ನೇಹಿತೆಯರು
ನಿಮ್ಗೆ ತಂಗಿಯರು ಯಾರು ಆ ಎಲ್ಲರೂ ಸ್ನೇಹಿತ ಇರಿ ಇರಿ ಯಾರು ಸ್ನೇಹಿತ ಎಲ್ಲರೂ ಸ್ನೇಹಿತರೆ ಅಂದರಲ್ಲ ಆಗೆ ನೋಡಿದರೆ ತಂಗಿ ಇದ್ದಾಳೆ ಅಂದರು
ಯಾವ್ ತರ ಅಂದ್ರೆ ಅವ್ರನ್ನೆಲ್ಲಾ ಸ್ನೇಹಿತ ಸ್ನೇಹಿತೆಯರ್ ತರಾ ಟ್ರೀಟ್ ಅಂದ್ರೆ ನೋಡ್ಕೋತೀನಿ ಅಂತ
ಹ್ಮಗೆ ಯಾರು
ಅವರು ಎಲ್ಲಾ ನನ್ ತಂಗಿಯವರು ಯಾರೋ ಒಬ್ಬರು ಇಬ್ರು ಅಷ್ಟೇ ನನ್ ಸ್ನೇಹಿತರಿರೋದು ಆದ್ರೂನು ಅವ್ರ ಜೊತೆ ನಾನು ಆ ಅಕ್ಕ ತರ ಇರಲ್ಲ ಸೀತೆ ತರ ಇರ್ತೀನಿ ಅಪ್ಪ ಹೇಳ್ತರೀಿ ನಿಿನಗೆ
ಕರಿತಿರ ತಾನೇ
ನಿಮ್ಮ ನೀವಲ್ದೇನಾ ನೀವಲ್ದೆೇ ನಮ್ ಮದ್ವೆ ಆಗಕ್ ಸಾಧ್ಯನೇ ಇಲ್ಲ
ನಾ ನಾನನ್ ಇಲ್ದಿರಾ ಅಲ್ಲ ನಿಮ್ಮ ಕೊಠಡಿಯಲ್ಲಿರುವ ನಿಮ್ಮ
ನಮ್ಮ ಕೊಠಡಿಯಲ್ಲಿ ಯಾರ್ ಇಲ್ದಿದ್ರುನು ನನ್ ಮದ್ವೆ ಆಗಲ್ಲ ಹ ಅಂದ್ರೆ ಯಾರಿಲ್ಲ ಅಂದ್ರ್ ಮದ್ವೆ ಆಗುತ್ತೆ ಬಟ್ ನನ್ ತಂಗಿ ಐತೆ ಅವಳ ಇಿಲ್ಲ ಅಂದ್ರೆ ಮಾತ್ರ ಮದ್ವೆ ಆಗಲ್ಲ
ಹೌದಾ
ಹೌದು
ಸರಿ ನಿಮಗೆ ಮೆಚ್ಚಿರುವನ ಕಾಲ ಯಾವದು ಅಂದ್ರೆ ಋತು ಯಾವದು ಮಳೆಗಾಲನ ಮಳೆಗಾಲನ ಚಳಿಗಾಲನ ವಸಂತಗಾಲನ ಯಾವ ಕಾಲ ಅಂದರೆ ನಿಮಗೆ ತುಂಬ ಇಷ್ಟ
ನನಗೆ ಮಳೆಗಾಲ ಅಂದ್ರೇನೆ ತುಂಬಾ ಇಷ್ಟ
ಯಾಕೆ ಮಳೆಗಾಲನೆ ತುಂಬಾ ಇಷ್ಟ ನಿಮ್ಗೆ
ನನಗೆ ಮಳೆಯಲ್ಲಿ ಓಡಾಡುವುದು ಮಳೆಯಲ್ಲಿ ನೆನೆಯುವುದಂದ್ರೆ
ನಾಟ್ಯ ಮಾಡುವುದಂದ್ರೆ ನನಗೆ ತುಂಬಾ ಇಷ್ಟ ಮಳೆಯಲ್ಲಿ ಮಳೇಲಿ ಆಡೋದಂದ್ರೆ ಚಿಕ್ಕ ಚಿಕ್ಕ ಮಕ್ಕಳ ತರ ಆಡುವುದಂದ್ರೆ ದೋಣಿ ಮಾಡ್ಕೊಂಡು ಬಿಡುವುದಂದ್ರೆ ಇನ್ನೂ ಇನ್ನೂ ಇಷ್ಟ ನನಗೆ
ಹೌದೌದು ನನಿಗೂ ಆತರ ಮಳೆಯಲ್ಲಿ ಓಡಾಡುವುದು ಹ ಸಮಯದಲ್ಲಿ ಸ್ನೇಹಿ
ಅದು ಮತ್ತೆ ಇನ್ನೊಂದು ಇದೆ ಕೇಳಿಲ್ ಮಳೆಯಲ್ಲಿ ಮಳೆ ಸಮಯದಲ್ಲಿ ಬಿಸಿ ಬಿಸಿ ತಿಂಡಿಗಳನ್ನ ಮಾಡ್ಕೊಂಡು ತಿನ್ನುವುದು ಚೆನ್ನಾಗಿರುತ್ತೆ ಅಲವ
ಕಾಯಿ ಬಜ್ಜಿ ಮಾಡ್ಕೊಂಡು ಒಂದ ಕಾಫಿ ಚೆನ್ನಾಗಿರುತ್ತೆ ಒಂಥರ ಮಳೆಗಾಲ
ಎಲ್ಲಾದ್ರೂ ಆ ಸಮಯದಲ್ಲಿ ಪ್ರವಾಸ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ
ಹಾ ಇನ್ನೂ ಬೇರೆ ಪ್ರಪಂಚಾನೇ
ಯಾವ ಪ್ರಪಂಚ
ನಾವ್ ಯಾವ ಪ್ರಪಂಚಕ್ಕೆ ಹೋಗ್ತಿವೋ ಆತರ ನಾವು ಸ್ವರ್ಗ ಲೋಕದಲ್ಲಿ ತೇಲಾಡ ಟಿ ವಿ
ನಿಮಗೆ ತುಂಬಾ ಗೊತ್ತಿರುತ್ತೆ ಅನ್ಕೊತೀನಿ ಪ್ರವಾಸದ ಬಗ್ಗೆ ಇಷ್ಟು ಚೆನ್ನಾಗಿ ನೀವು ಏನೋ ನ್ನ ನೋಡಿದೀರಾ ಅನ್ನೋ ತರ ಹೇಳ್ತಿದೀರಾ
ಇದೇನೆ ನಮ್ಮ್ ಸ್ನೇಹಿತರ ಜೊತೆ ಆದ್ರೆ ಅಷ್ಟು ಸುತ್ತಿಲ್ಲ ಬಟ್ ಸುತ್ತಿದೀನಿ
ಹೌದು ನಿಮ್ಗೆ ಸ್ನೇಹಿತವರ ಜೊತೆ ಸಮಯ ಕಳೆಯೋದಂದ್ರೆ ತುಂಬಾ ಇಷ್ಟ ಅಂತ ಕಾಣಸುತ್ತೆ ನೀವು ಹೇಳತಿರೋ ಮಾತ್ ನೋಡಿದ್ರೆ
ಹ ತುಂಬಾ ತುಂಬಾ ಇಷ್ಟ ನನಗೆ ಆದ್ರೆ ನನ್ ಜೊತೆ ಯಾರು ಮಾತಾಡಲ್ಲ ಅನ್ ಮಾತಾಡದೇ ಇಲ್ಲ
ಯಾಕೆ ನೀವೇನ
ನಾನು ಎಲ್ರು ಗು ಹಿಂಸೆ ಕೊಡ್ತೀನಂತೆ ಅದಕ್ಕೆ ಎಲ್ಲರೂ ನನಿಂದ ದೂರ ಹೊರಟು ಹೋಗ್ತಾರೆ
ನೀನ್ ಹಿಂಸೆ ಕೊಡ್ಬೇಡಿ
ನ ನಿಂಮ್ ಕಿಸೆ ಕಡೆಲ್ಲ ಸುಮ್ಮನೆ ಅವ್ರನ್ನ ನಾನ ಮುಟ್ಟಿದ್ರೆ ಸಾಕು ಅವರು ಎದ್ದೋಗ್ಬಿಡ್ತಾರೆ ಅದು ಯಾಕೋ ಏನೋ ನನಿಗೂ ಗೊತ್ತ
ನೀವು ಮುಟ್ಟದಿರ ಸ್ನೇಹಿತೆ ಮಾಡ್ಕೊಳ್ಳಿ
ಹಾ
ಮುಟ್ಬೇಡಿ ಅವ್ರನ್ನ ಅವ್ರಗ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಯಾಕೆ ಮುಟಕ್
ಹಂಗಂದ್ರೆ ಸ್ವಲ್ಪ ದೂರ ದೂರ ಕುೂತ್ ಕುೂತ್ಕೊಂಡ್ ಮಾತಾಡದ ಆತರ ಕುೂತ್ಕೊಂಡ್ ಮಾತಾಡಿದ್ರೆ ಅವ್ರನ್ನ ಸ್ನೇಹಿತೆ ಅಂತ ಯಾವ ತರ ಹೇಳ
ಹೇಳ್ತೀಿ ನೋಡಿ ನೀವ ನೀನ್ ಏನದು ನೀವು ಮೆಚ್ಚೋರ್ನಲ್ಲ ನಿಮ್ಮನ್ ಮೆಚ್ಚೋರ್ನ್ನ ನೀ್ ಸ್ನೇಹಿತಿಯಾಗಿ ಮಾಡ್ ಕಳ
ನನ್ನನ್ ಮೆಚ್ಚೋರು ನಾನ್ ಮೆಚ್ಚ ಚವರು ಎರಡುನವ ನನ್ ಮದ್ದು ತಂಗಿನೇ
ಅಯ್ಯೋ ತಂಗಿ ಅಲ್ಲ ಅವು ನಿಮಕಿಂತ
ನನ್ ತಂಗಿ ಇಲ್ದೆ ನನ್ ಜೀವನನೇ ಇಲ್ಲ ಗೊತ್ತಾ ನಿಮಗೆ ನ ನನ್ ನನ್ ಸ ತೋಗ್ಬಿಟ್ರು ನ್ ನನ್ ತಂಗಿ ಬಂದೇ ಬರ್ತಾಳೆ ಆಯ್ತು ಮುಂದಿನ ಕರೆಯಲ್ಲಿ ಸಿಗೋಣ ಧನ್ಯವಾದಗಳು
ಒಟ್ಟಾಗಿ ಆಯ್ತು